ಹಲೋ ಅಲೋ ಹಾ ಕೇಳ್ಸತಿ ಅಪ್ಪ ಹೇಳ್. ಎಕ್ಸಾಮ್ ಇಟ್ಟಿದ್ದಾರೆ ಚೆನ್ನಾಗ್ ಓದು ಟೈಮ್ ಇಲ್ಲಿ ಇವಾಗ ಇರೋದೇ ಒಂದು ಟ್ವೆಂಟಿ ಡೇಸ್ ಇದೆ ಟ್ವೆಂಟಿ ಅಂದ್ರೆ ಫಿಫ್ಟಿನ್ ಡೇಸ್.
ಏನು
ಇನ್ನೊಂದು ಎಕ್ಸಾಮ್ ಬಿಟ್ಟಿದ್ದಾರೆ ಇವಾಗ.
ಯಾವ್ದ ಎಕ್ಸಾಮೊ.
ಪೊಲೀಸ್ ಇಲಾಖೆಯಲ್ಲಿ. ಪೊಲೀಸ್ ಇಲಾಖೆ ಇನ್ನೊಂದ್. ಒಂದ್ ಇರೋದೇ ಐವತ್ತು ದಿನ ಇರೋದು.
ಅಯೋಧ್ಯ್ಯನೆ
ಅದೇ ನಲ್ವತ್ ದದನ ಐವತ್ ದಜನ ಮುಂದೂಡಿಕೆ ಆಗ್ಬೋದು ಆದ್ರೆ.
ಹ್ಮ್.
ಸ್ವಲ್ಪ ಹೋದ್ ಚೆನ್ನಾಗೋದು ಅಂದ್ರೆ ಇವಾಗ ಅಂದ್ರೆ ಮತ್ತೆ ಯಾವಾಗ ಕಾಲ್ ಫಾರ್ಂ ಮಾಡ್ತಾರಂತ್ ಗೊತ್ತಾಗಲ್ಲ.
ಹೌದು ಹೌದು ಇದಂತೂ ಸತ್ಯ ನೋಡಿ. ಈಗ ಎಷ್ಟು ವರ್ಷ ಐತ್ ನೋಡಿ ಗೊತ್ತಿ ಈಗ ಐದ ಆರ್ ವರ್ಷ ಐದಾರು ವರ್ಷ ಮೂರ್ ವರ್ಷ ಆಯ್ತಲ.
ಕೂಡ ಕಲ್ ಫಾರ್ ಮಾಡಿದ್ದಿಲ್ಲ ಇವಾಗ ಕಾಲ್ಪಫಾರ ಮಾಡಿದಾರಾ.
ಹಾ ಅದೇ.
ಹ್ಮ್ ನೋಡಿ ಇವಾಗ ಆಯ್ತ ಅಂದ್ರೆ ಇವಾಗ ಆಯ್ತ ಅಂದ್ರೆ ಮತ್ತೆ ಎರಡು ವರ್ಷ ಕಾಯಬೇಕಾಗತ್ತೆ.
ಹಾ ಹೌದು ಹೌದು ಇವತ್ತು ಈ ವರ್ಷ ಏನಿಲ್ಲ ಈ ಸರ್ತಿ ಈ ಸತಿ ಏನಿಲ್ಲ ಹೊಡಿಬೇಕು ಈ ಸರ್ತಿ ಹೆಂಗನ ಮಾಡಿ.
ಪ್ರೈಮರಿ ಬುಕ್ಸ್ ಹೋದ್ ಚೆನ್ನಾಗಿ ಬುಕ್ಸ್ ಇದೈ ತಾ ನಿನ್ನತ್ರ.
ಹಾ ಇದೆ ಬುಕ್ಸ ನಾವು ಹಷ್ಟಲಲ್ಲಿ ಇರ್ತಿವಲ್ಲ. ಹಾಸ್ಟೇಲ್ಲಲಿ ಕೊಟ್ಟಿದ್ದಾರೆ.
ಪ್ರೈಮರಿ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಇರ್ತವಲ್ಲ.
ಆ
ಅಂದ್ರೆ ಅದೇ ಇವಾಗ ಡಿಪಾರ್ಟ್ಮೆಂಟ್ ಬೇರೆ ಡಿಪಾರ್ಟ್ಮೆಂಟ್ ಇದೆೆಯ ಮೊದಲೆಲ್ಲ ಇವಾಗ ಪೊಲೀಸ್ ಇಲಾಖೆಯಲ್ಲಿ ಕೆ ಎಸ್ ಪಿ ಡಿಪಾರ್ಟ್ಮೆಂಟ್ ಎಕ್ಸಾಮ್ ನಡೆಸ್ತಾ ಇತ್ತು.
ಇವಾಗ ಅವರು ಕೊಟ್ಟ. ಇಲ್ಲ ಇವಾಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರು ಕೊಟ್ಟಿದ್ದಾರೆ.
ಹೌದಾ.
ಹ ಅವರು ಫೋಕಸ್ ಮಾಡೋದು ಅಂದ್ರೆ ಇವರ ಗೌರ್ಮೆಂಟ್ಸ್ ಬುಕ್ ಅಲ್ಲೇ ಗವರ್ಮೆಂಟ್ ಬುಕ್ಸ್ ಅಲ್ಲೆ. ಅಂದ್ರೆ ಇಂತಿಷ್ಟು ಕೊಷನ್ ಅಂತ. ಅದ್ರಲ್ಲಿ ಇರ್ತದ. ಬರೋದು ಹ್ಮ್ ಮೇನ್ ಗೌರ್ಮೆಂಟ್. ಗೌ ಬುಕ್ಸ್ ಏನಿದೆ ಗೌರ್ನಮೆಂಟ್ ಬುಕ್ಸ್ಯೇ ಓದಬೇಕು ನೋಡ್ ಅವ್ ಅವ್ರ ಅಂದ್ರ ಫೋಕಸ್ ಇಲ್ಲಾಂದ್ರೆ ಅದ್ರಲ್ಲೇ ಇವು ಅದರ್ಸ್ ಬುಕ್ಕಲ್ಲಿ ಏನ್ಫೋಕಸ್ ಮಾಡಲ್ಲ ಅವರು.
ಹಾ ಅಷ್ಟೇ ಮಾಡ್ಬೇಕು. ಎಷ್ಟು ಕೋಷನ್ ನಿಡುತ್ತರೇ ಎಷ್ಟ್ ಕೊಶ್
ಎಷ್ಟ ಕೊಷನ್ ನೂರ್ ಕೊಷನ್ ಇರುತ್ತಾ.
ಹಾ
ನೂರಲ್ಲಿ ಅಂದ್ರೆ ಇವಾಗ ಮೆಂಟಲ್ ಅಬಿಲಿಟಿ ಒಂದು ಮಾನಸಿಕ ಸಾಮರ್ಥ್ಯ ಒಂದು ಹತ್ತರಿಂದ ಹದ್ನೈದು ಕೊಷನ್ ಬರ್ಬೋದ.
ಮತ್ತೆ
ಮತ್ತೆ ಇತಿಹಾಸ.
ಹಾ
ಐದಿನೈದ್ರಿಂದ ಇಪ್ಪತ್ತು ಕೊಶನ್ ಬರ್ಬೋದು.
ಮತ್ತೆ
ಮತ್ತೆ ವಿಜ್ಞಾನ
ವಿಜ್ಞಾನ ಸೈಂನ್ಸ್ ಅಹ್.
ಹ್ಮ ಅದ್ರಲ್ಲಿ ವಿಜ್ಞಾನದಲ್ಲಿ ಒಂದು ಹತ್ ಕೊಷನ್ ಬರ್ಬೋದು.
ಹಾ ಮತ್ತೆ
ಮತ್ತೇ ಇದು ಭಾರತೀಯ ಸಂವಿಧಾನ.
ಹ್ಮ್
ಭಾರತ ಸಂವಿಧಾನ ಅಂದ್ರೆ ಅಂದ್ರೆ ಇವಾಗ ನಾವು ಪೊಲೀಸ್ ಇಲಾಖೆ ಅಲಾ. ಹ ಬಂದ್ರೆ ಅದಾಗ ಅಂದ್ರೆ ಹ್ಮ್ ಓನ್ ಕೊಷನ್ ಪೇಪರ್ ನೋಡಿದರೆ ಭಾರತೀಯ ಸಂವಿಧಾನದಿಂದ ಒಂದು ಇಪ್ಪತ್ತು ಕೊಷನ್ ಬಂದಿದೆ ಹೋದ್ ವರ್ಷ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ನಾನು. ಕ್ವೆಶನ್ ಪೇಪರ್ ಬಿಡ್ಸಿದ್ನಲ್ಲಾ ಅದ್ರಲ್ಲಿ ಇಪ್ಪತ್ತೊಂದು ಕೊಷನ್ ಭಾರತೀಯ ಸಂವಿಧಾನದಿಂದ ಬಂದಿದೆ.
ಇಪ್ಪತ್ತೊಂದು ಕೊಷನ್ ಅಹ್
ಯಾಕಂದ್ರೆ ಸಂವಿಧಾನ ನಾವು ಇವಾಗ ಪೊಲೀಸ್ ಅಂದ ಮೇಲೆ ಯಾವ್ ಯಾವ್ ತರ ಇರಬೇಕು ನಿಭಾಯಿಸ್ಬೇಕು ಕರ್ತವ್ಯ ಎಲ್ಲ ಗೊತ್ತಿರ್ಬೇಕು ನಮ್ಗೆ ಸಂವಿಧಾನದ ಬಗ್ಗೆ.
ಹೌದೌದು
ಅಂದ್ರೆ ಅದು ಅವಾಗ ನಡೆಸಿತ್ತು ಡಿಪಾರ್ಟ್ಮೆಂಟ್ ಕೆಇಎ ಅಂದ್ರೆ ಕೆ ಕ್ ಕ್ ಎಸ್ ಪಿ ಡಿಪಾರ್ಟ್ಮೆಂಟ್ ನಡ್ಸಿತ್ತು ಅವಾಗ ಕೆ ಎಸ್ ಪಿ.
ಮತ್ತೆ ಈಗ
ಇವಾಗ ಇವ್ರ ನಾಡ್ಸ್. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಪೇಜ್ ಅವ ನೋ ತಗೊತಾರ.
ಕಇಆ ಅವರಾ.
ಯಳ ಕಾಲ ತೆಗಯೋ ತೆಗೆಯಬಹ ಚಾನ್ಸ್ ಇದೆ. ಮತ್ತೆ ನಮ್ಮ ಇಲಾಕಿ. ಟ್ಟ . ಹಂಗೆ ಸ್ವಲ್ಪ ನೋಡ್ಕ ಪೊಲೀಸ್ ಇಲಾಖೆ ಯಾವ ಸ್ಥಾಪನೆ ಇತ್ತು ಯಾವಾಗಿಲ್ಲ ಅದ್ರ ಉನ್ನತ ಅಧಿಕಾರಿಗಳುರು ಯ ಯಾರು ಅಂದ್ರೆ ಇವಾಗ ಎಷ್ಟು ವಲಯಗಳು ಎಷ್ಟ ಇವೆ ಎಷ್ಟು ಕಮಿಷನರ್ಗಳು ಇದ್ದಾರೆ. ಒಬ ಒಬಾ. ಆರಕ್ಷಕನ ಇರಬೇಕು ಅರ್ಹತೆಗಳು. ಏನಂದ್ರೆ ಇವಾಗ ಎಲ್ಲಾ ಆ ತರ ಕ್ವಶನ್ ಕೇಳ್ತಾರ.
ಹೌದು.
ಅಂದ್ರೆ ಯಾವ ತರ ಅಂದ್ರೆ ಇವಾಗ ನೀನು ಒಂದು ರೋಡಲ್ಲಿ ಹೋಗ್ತಾ ಇರ್ತಯ.
ಹೌದು.
ಡ್ ಇರುತ್ತ ಅಲ್ಲಿ ಒಂದು್ ದುಡ್ಡು ಬಿದ್ದ ಇರುತ್ತೆ.
ಹ್ಮ.
ದುಡ್ಡು ಬ ದುಡ್ಡು ಬ ಅ ನೀನ್ ಏನ್ ಮಾಡ್ತೀಯಪ್ಪಾ.
ಹ್ಮ.
ಇರ್ತಾ.
ಹೌದು.
ದುಡ್ಡ್ ಎನ್ ಮಾಡ್ತಿ ಅಂದ್ರೆ ಅಲ್ಲಿ ಆಪ್ಷನ್ ಇರುತ್ತ ನಾಕ್ ಆಪ್ಷನ್ಸ್ ಇರುತ್ತ ಆ ಕೇಳ್ದ.
ನಾಕ್ ಒಪ್ಶನ್ ಇರ್ತವ.
ನಮಗೆ ಯಾಕಬೇಕು.
ಹೌದು.
ಮೊನ್ನೆ ಆದ ಆಯ್ಕೆ ಯಾರದೋ ದುಡ್ಡ್ ನಮ್ಗೆ ಯಾಕ್ ಬೇಕು.
ಮತ್ತ.
ಇನ್ನೊಂದು ಆಪ್ಷನ್ಸ್ ಬೇರೆಯರ್ ದುಡ್ಡು ಅಂದ್ರೆ ನಮ್ದಲ್ಲ ಅದು ಪೊಲಿಟಷನ್ ಕೊಡ್ಬೇಕ ಹೋಗಿ.
ಮತ್ತೆ.
ಹಾ ಇನ್ನೊಂದು ಬಡವರ್ರಿಗೆ ಹಂಚ್ ಬಿಡೋದ ಯಾರದ ದೊಡ್ಡು ಬಡವರ್ಗೆ ಹಂಚ್ಬ. ಬಿಡೋದು. ಅಂದ್ರೆ ಯಾರ್ದ ದುಡ್. ಇದು ನಾವೇ ಸ್ವಂತ ಬಾಳಕೆ ಮಾಡ್ಕೊಬಬುದು.
ಹೌದಾ ಮತ್ತೆ ಇದು ಇದು ಏನ್ ಮಾಡುದುದು ಅದ್ರಲ್ಲಿ.
ಅಂದ್ರೆ ಅ ಕಾನೂನು ಬಾಹಿರ ಅಂದ್ರೆ ನಾವು ಇವಾಗ ಅಂದ್ರೆ ನಾವು ಭಾರತೀಯ ಸಂವಿಧಾನ ಹೋದ್ಮೇಲೆ ನಾವು ಇವಾಗ ಕಾನೂನು ಪ್ರಕಾರ ಏನತೆ ನಾವು ಪೊಲಿಟಿಷನ್ಗ ವಾಪ್ಸ ದುಡ್ಡ ಅದು ಈ ತರ ಸಿಕ್ಕಿದೆ ರೋಡ್ಲ್ಲಿ.
ಹೌದಾ ಇದಕ್ಕೆ ಸರಿಯಾದ ಉತ್ತರ ಯಾವ್ದದಂದ್ರ. ಹೋಗಿ ಪೊಲೀಸ್ಗೆ ಕೊಡ್ಬೇಕಾ ಕಾನ್ ಮತ್ತ ಅವರು ಪೊಲೀಸವರ ಜೇಬಿನ ಇಟ್ಕೊಂಡ ಹೋಗ್ಬಿಟ್ಟು. ಅಂದ್ರೆ.
ಜೇಬಲ್ ಹಿಡ್ಗಲ್ಲಪ್ಪಾ ನಾವ್ ಎಲ್ಲಾ ರೆಕಾರ್ಡ್ ರೆಕಾರ್ಡ್ ಮಾಡ್ಕೊಂಡು ಹೋಗ್ಬೇಕೆಲ್ಲಾ.
ಹೌದಾ ಈಗ ಪೊಲೀಸರು ಹೆಂಗಿದ್ದಾರಂ ತಂದ್ರೆ ಒಂದು ಬೈಕ್ ಹಿಡಿದ್ರು ಕೂಡ ಏನ್ ದುಡ್ಡಿಸ್ಕೊಂಡು ಬಿಡ್ತಾರಲ್ಲ. ಅಂತದ್ರಲ್ಲಿ ನಾವು ಅಷ್ಟು ದುಡ್ಡು ಮುಖದಲ್ಲಿ ಅವ್ರು ಕೊಟ್ಟಿದ್ರೆ ಮತ್ತ್ ಅವ್ರು ತಮ್ಮ ಮನೆಗೆ ಹೋಗ್ ಬಿಡ್ತಾರೆ ಅವ್ರು.
ಇಲ್ಲ ಯಾರ್ದು ಕೂಡ ಆತರ ಯಾರ್ದು ತಿನ್ನೋದಿಲ್ಲ ಇಲ್ಲ ನಾವು ಕಾನೂನನ್ನು ಗೌರಸ್ದ್ರೆ ಕಾನೂನು ನಮ್ಮನ್ನು ಗೌರವಿಸ್ತದ.
ಮತ್ತೆ ಅವ್ರು ಯಾಕೆ ಕೂರುಸ್ತಿಲ್ಲ ಅವ್ರು ಅದ್ರ ಅ ನೋಡಿದ್ರರೆ ಹೆಂಗೆ ಅವ್ರು ಬಟ್ಟೆ ಕೂಡನೂ ಹಾಕೊಂಡಿದ್ದಾರೆ ಪೊಲೀಸ ಬಟ್ಟೆ ಹಾಕಂದ್ರೆ ತಪ್ಪು ಕೆಲಸ ಮಾಡ್ತಿದಾರಲ್ಲ ಅವ್ರಿಗ್ ಏನ್ ಹೇಳ್ತಿರ ಮತ್ತೆ ನೀವು?
ಎಲ್ರೂ ಮಾಡಲ್ಲ ಯಾರೋ ಒಬ್ರು ಮಾಡ್ತಾರಷ್ಟೆ
ಇಲ್ಲಿ ಯಾರಂದ್ರೂ ನೋಡಲ್ಲ ಆದ್ರೆ ಕಡಿಮೆಂದ ಈಗ ಪ್ರೆಸೆಂಟ್ ಆಗಿ ನಮ್ಮ ಇದು ಏನಿದೆ ಇಲ್ಲ ಕರ್ನಾಟಕ ಸ್ಟೇಟ್ ಪೊಲೀಸ್ನಲ್ಲಿ ಪ್ರೆಸೆಂಟಾಗಿ ಎಷ್ಟು ಮಂದಿ ಸದಸ್ಯರಿದಾರಂತಂದ ಅದ್ರಲ್ಲಿ ಕೆಲ್ಸ ಮಾಡ್ತಿದ್ದಾರೆ ಅಂದ್ರೆ ಒಂದು ಲಕ್ಷ ಜನ ಕೆಲ್ಸ ಮಾಡ್ತಿದಿದ್ದಾರೆ ಅಂತ್ಕೊಳ್ಳಿ ಒಂದ್ ಲಕ್ಷದಲ್ಲಿ ಏನಿಲ್ಲ ಅಂತಂದ್ರೆ ಈಗ ಪ್ರೆಸೆಂಟ್ ಆಗಿ ಮೂವತ್ ಸಾವಿರದಿಂದ ನಲ್ವತ್ ಸಾವಿರ ಜನ ಲಂಚಗಳು ಆಯ್ತಾ ದುಡ್ಡು ತಗೋದು ಇಂತ ಕೆಲಸ ಮಾಡ್ತಿದ್ದಾರೆ ಇದು ದಿನೇ ದಿನೇ ಮುಂದೆ ಹೆಚ್ಚಾಗ್ತಾನೆ ಬರ್ತಾ ಇದೆ ಆದ್ರೆ ಕಡಿಮೆ ಆಗ್ತಾ ಇಲ್ಲ ಮ ಇದಕ್ಕೆ ಏನ್ ಮಾಡ್ಸ್ತೀರಾ ನೀವು?
ಇವಾಗೆಲ್ಲ ಕಡಿಮೆ ಮೊದಲ ಆಗ್ತೈತೆ ಆತರ ಇವಾಗ ಏನ್ ಆಗಲ್ಲ.
ಇಲ್ಲ ಇವಾಗ ಜಾಸ್ತಿ ಆಗ್ತರ ಇದು ಬರ್ತಾ ಬರ್ತಾ ಜಾಸ್ತಿ ಆಗ್ತಿದೆ ಇದನ್ನು ನಾವು ತಡಿಬೇಕಂತಂದ್ರೆ ನಾವು ಈಗ ನಾವು ಒಳ್ಳೆ ಅಧಿಕಾರ ಇಕಬೇಕಾಗ್ತದೆ ನಾವುಂದು ದಕ್ಷ ಒಂದು ದೊಡ್ಡ ಅಧಿಕಾರಿಯಾಗಿ ಅವ್ರು ಎಲ್ಲಕ್ಕು ಸ್ಟಾಪ್ ಮಾಡ್ಬೇಕಾಗ್ತದೆ ಏನ್ ನಡೆದಿದೆ ಅಲ್ಲ.
ಅದ್ರ ಬಗ್ಗೆ ಏನಿಲ್ಲ ಅದ್ರ ನಾವು ಸುಮ್ ನಮ್ ಗುರಿ ಕಡೆ ಗುರಿ ಕಡೆನೆ ಇರಬೇಕು ನಮ್ ಗಮನ ಯಾವಾಗ್ಲೂ
ಹೌದೌದು ಗುರಿ ಕಡೆನೆ ಇರ್ಬೇಕು.
ಆ ಕಡೆ ಈ ಕಡೆ ಏನ್ ಮಾತಾಡ್ಬಾರ್ದು ಗುರಿ ಕಡೆನೇ ಇರ್ಬೇಕು. ಮತ್ತೆ ಆಯ್ತಾ ನಿಮ್ದ್ ಊಟ ಆಯ್ತಾ.
ಹುಂ ಊಟ ಆಯ್ತು ನೋಡು.
ಏನ್ ಬೆಳಿಗ್ಗೆ ನಾಷ್ಟ ಮಾಡಿದ್ರ ಏನ ಊಟನೆ ಆಯ್ತ?
ಇಲ್ಲ ನಾಷ್ಟ ಮಾಡಿದ್ ಇವಾ
ನಷ್ಟ ಮಾಡಿದಾರಾ? ಅದ್ರೆ ನನಗೆ ನೀ ಯಾವ್ ಎಕ್ಸಾಮ್ ಕೂಡ ಅಟೆಂಡ್ ಮಾಡಿದಾರಾ ಯಾವ್ದಾದ್ರು?
ಇದು ಇನ್ನಾದ್ರೂ ಸ್ಟೇಟ್ ಗೌರ್ಮೆಂಟ್ ಅಟೆಂಡ್ ಮಾಡಿಲ್ಲ ಯಾವ್ದೂ ಕೂಡ. ಮಾಡ್ಬೇಕಿದೆ ನಂಗೆ ಮುಂದೆ.
ಜಾಸ್ತಿ ಸ್ಟೇಟ್ ಗೌರ್ಮೆಂಟಲ್ಲೇ ಒಂದು ವೇಕೆನ್ಸಿ ಅಂದ್ರೆ ಒಂದ್ ನಲ್ವತ್ತು ಸಾವ್ರ ವೇಕೆನ್ಸಿ ಇದೆ ಖಾಲಿ ಇದೆ.
ಹೌದಾ?
ತಾಯ್ರು ಕೂಡ ಭರ್ತಿ ಮಾಡಕ ಭರ್ತಿ ಮಾಡ್ಕೊಂತಾರ.
ಹೌದೌದು ಆದ್ರೆ ಸ್ಟೇಟ್ ಗೌರ್ಮೆಂಟಲ್ಲಿ ಏನೋ ಕೇಳ್ಪಟ್ಟೆ ನಾನು ಅದು ದುಡ್ಡು ತಗೊಂಡೋ ಏನ ತಗೊಂಡೋ ಸೇರ್ಕೊಳ್ತಾರಂತೆ ಓದೋರಿಗೆ ಚೆನ್ನಾಗಿ ಬರೋರಿಗೆ ಅವ್ರ್ಗ ಏನು ಅಲ್ಲಿ ಗೌರವ ಇಲ್ಲ ಅಂತ ಹೇಳ ಕೇಳ್ಪಟ್ಟೆ.
ಆತರ ಏನಿಲ್ಲ ಅವಾಗಿತ್ತು ಮೊದ್ಲಿತ್ತು ಇವಾಗಿಲ್ಲ ಹೇಳಿದಾರಲ್ಲ ಹೊಸ ಸಿ ಎಂ ಆಗಿದಾರಲ್ಲ.
ಹೊಸ ಸ್ಕೀಮ್ ಅಂದ್ರೆ ಹೊಸ ಸ್ಕೀಮ್ ಹೆಂಗಿದ್ದಾರೆ ಗೊತ್ತಂಗ
ಭ್ರಷ್ಟಾಚಾರ ಮುಕ್ತಾಂತ ಮಾಡಿದ್ದಾರೆ ನಮ್ ಕರ್ನಾಟಕ ಇನ್ಮುಂದೆ.
ಹೌದಾ?
ಭ್ರಷ್ಟಾಚಾರ. ಮೊನ್ನೆ ಒಂದು. ಇಂಡಿಯಕ್ಸ್ ಹೊರಗಡೆ ಆಯ್ತು ಗೊತ್ತಾ.
ಯಾವದು.
ಅ ಸಾವಿರ ಸೂಚ್ಯಂಕದಲ್ಲಿ ಭಾರತ ದೇಶನೇ ಸ್ಥಾನಲ್ಲಿದೆದೆ ಅಂದೆ.
ಹಾ ಹೌದೌದು.
ಹ್ಮ್.
ಎಷ್ಟು ಸ್ಥಾನದಲ್ಲಿದೆ.
ಭ್ರಷ್ಟಾಚಾರ ಸೂಚ್ಯಾಂಕದಲ್ಲಿ ಭಾರತ ಎಷ್ಟನೇ ಅಂದ್ರೆ ಭಯೋತ್ಪಾದನೆಯಲ್ಲಿ ಭ್ರಷ್ಟಾಚಾರ ಸೂಚ್ಯಾಂಕದಲ್ಲಿ ಆರನೇ ಸ್ಥಾನ ನರ್ಬಹದು.
ಹ ಅನ್ನಿಸ್ತಾನನಾ.
ಮತ್ತೆ ಭಯೋತ್ಪಾದನೆಯಲ್ಲಿ ಭಯೋತ್ಪಾದನೆಯಲ್ಲಿ ತೊಂಬತ್ತೊಂದನೇ ಸ್ಥಾನ.
ಹೌದಾ. ಅತ್ತೆ .
ಹಲೋ. ಹಲೋ. ಕ .
ಈಗ ಎಲ್ಲಿದ್ದೀರಾ ನೀವು.
ನಾವ್ ಇವಾಗ ಊರಲ್ಲಿ ಇರೋದು ಬರ್ಬೇಕು ನಾಳೆ ಎಕ್ಸಾಮ್ ಇದೆ.
ಹೌದಾ.
ನೀವು ಓದಿ ಚೆನ್ನಾಗ್ ಓದಿ. ಹ್ಮ್ ಹೇಳಿ.
ಮತ್ತೆ ಯಾಕೆ ಬರ್ತಾ ಇಲ್ಲಲ್ಲ ನೀವು.
ಇ ಸ್ವಲ್ಪ ಇನ್ ಕೆಲ್ಸ ಇದಾಗ ಮರ ಊರಲ್ಲಿ ಮರ್ಬೇಕಕ್ ಇನ್ ಮುಂದೆ ಓದ್ಬೇಕು ದಿನೂ ಸ್ವಲ್ಪ ಓಡ್ಬೇಕು. ಎಕ್ಸಾಮ್ ಸಾನೆ ಬಂತು. ದಿನಾಲೂ ಎಕ್ ಎಕ್ಸಸೈಜ್ ಮಾಡ್ಬು ದಿನಾಲೂ.
ಹೌದಾ ವರ್ಕೌಟ್ ಮಾಡ್ತೀರಾ.
ಹಾ ಮಾಡಾಗಪ್ಪಾ ಇವಾಗ ಎಕ್ಸಾಮ್ ತಾನೇ ಬಂತಲ್ಲ.
ಹೌದೌದು .
ತಯಾರಿ ಮಾಡ್ಬಾಕ್ ಇವಾಗ.
ಹೌದು ಮಾಡುದುದು ಮಾಡಬೇಕು.
ನೀವು್ ಮಾಡ್ತಾ ಇರ ತಯಾರಿ.
ಹಾ ಮಾಡ್ತಾ ಇದ್ವಿ ನಾನು ಕೂಡ.
ಮಾಡಿ ಬೋ ಇದ್ರ ಚಾನ್ಸ್ ಮತ್ತೆ ಈ ಈ ತರ ಚಾನ್ಸ್ ಸಿಗಲ್ ಮತ್ತೆ ಎಕ್ಸಾಮ್ ಬರ್ಯಾಗಿ ನಿನ್ಗೆ ಕರ್ನಾಟಕದಲ್ಲಿ.
ಹೌದ ಹೌದು ಸಿಗುವುದಿಲ್ಲ. ಈಗ ಮತ್ತೆ ಯಾವ ಕೊಡ್ತಾರ ಏನು.
ಮತ್ತೆ ಇನ್ನೊಂದ ಎರಡು ವರ್ಷ ಆಗುತ್ತೆ ಎರಡು ವರ್ಷ ಆದ್ಮೇಲೆ ಮತ್ತೆ ಎಜೆಲ್ಲಾ ಆಗ್ಬಿಡುತ್ತೆ ನಮ್ಗೆ ಆ ಟೈಮ ಅಲ್ಲಿ.
ಹೌದ ಹೌದು.
ಹ್ಮ್ ನೋಡಿ ನೀವು ಓದಿ ಚೆನ್ನಾಗ್ ಓದಿ ಪ್ರೈಮೇರಿ ಬುಕ್ಸ್ ಓದಿ ಆದಷ್ಟು ವಿಜ್ಞಾನ ಮತ್ತು ಸಮಾಜ.
ಹೌದು.
ಜಾಸ್ತಿ ಫೋಕಸ್ ಮಾಡುದ ಅಂದ್ರೆ ಕರ್ನಾಟಕ ಆ ಬುಕಲ್ಲೆ
ಹೌದೌದು
ದಿನಾಲು ಅಂಗೆ ಮ್ಯಾಗ್ಜಿನ್ ಓದಿ ಘಟನೆಗುಳ್ ನೋಡಿ ಹ್ಮ ಸರಿ ಬ್ರೊ ಕಾಲ್ ಬರ್ತಿದ್ ಆಮೆಲ್ ಕಾಲ್ ಮಾಡ್ಲ
ಹ್ಮ್